ಹಲೋ
ಹ
ಅರಾಮಿದಿಯಾ
ಹಾ ಆರಾಮ ಇದೀ ನೀನು
ನಾನು ಆರಾಮ್ ಮಾಡೋಪ್ಪಾ ಎಲ್ಲಿದ್ಯಾಾ ಏನ್ ಮಾಡ್ತಾ ಇದೀಯ ಏನಪಾ ನೀ ಫೋನ್ ಇಲ್ಲ ಏನಿಲ್ಲಾ ಮೆಸೇಜ್ ಲ್ಲ ಎಲ್ಲಾ ಬಿುಸಿ ಆಗಿದ್ದೀರಿ ಇವಾಗ
ದೊಡ್ಡ ಮಂದಿಯ
ಏಏನಪಾ ತಿಳಿಯವಲ್ದಾಗ್ಯ ಅದ ಎಲ್ಲಿ ಊರಾಗ
ಹಾ ಊರ
ಹ್ಮ್ ನಾಷ್ಟ.
ನಾಷ್ಟ ಇಲ್ಲ ಎಂದು ಆಯ್ತು ನಾಷ್ಟ.
ನಂದುು ಆಯ್ತಪ್ಪಾ ಎಲ್ಲೇ ಸುಮ ಹಾಸ್ಪಿಟಲ್ ಕೂತಿದ್ದೆ ಬಂದಿದ್ದೆ ಇವಾಗ.
ಹ
ಸುಮ್ಮನೆ ಕುೂಂತಿದ್ದೆ ಮತ್ತೆನ್ ಕಾಲೇಜ ಅದೆಲ್ಲ ಮುಗಿದಿದೆ.
ಅದೇ ಬಿ ಮಾಡಿದ್ದೆ.
ಅಡ್ಮಿಷನ್ ಮಾಡಿಲ್ಲಾ.
ಇನ್ನ ಇಲ್ಲ.
ಹ ಹಾ ಹಾ ಮುಂದೆ ಏನ್ ಮಾಡ್ತಾ ಈಗ ಏನು. ಪ್ಯಾರಾಮೆಡಿಕಲ್ ಮಾಡಿದ್ದೀರ ಅಂತ ಕಂಪ್ಲೀಟ್ ಆಗಿದೆಲ್ಲ ನಿಮ್ದ.
ಕಂಪ್ಲೀಟ್ ಆಗಿದೆಯಾ.
ಮತ್ತೆ ಮುಂದೆ ಏನ್ ಮಾಡ್ಬೇಕಂತ ಮಾಡಿದ್ದೀರಿ.
ಮುಂದು ಏನುೂ ಇಲ್ಲ.
ಹಾ ಸುಮ್ಮನೆ ಊರಾಗ ತಿರಯಾರ್ಗು ಕುಂತ ಬಿಡೋದ ಅಷ್ಟೇ ಅಲ್ಲ.
ಅಷ್ಟೇ.
ಏನೋ ನೀವು ಏನೋ ಗೊಬ್ಬರದ ಅಂಗಡಿ ಏನೋ. ಅದಂತಲ್ಲ ಅಗ್ರಿಕಲ್ಚರ್ ಅಗ್ರಿ ಇದು.
ಎಲ್ಲಾ ಬಂದ್ ಆಗಿದೆ.
ಯಾಕೆ ಏತಿ ಇವಾಗ ಯಾಕೆ ಬಂದಾಗಿದೆ.
ಮಳಿನೇ ಇಲ್ಲ.
ತೋತೋ ತೋತೋತೋ ಕರೆಕ್ಟ್ ಇದೆ ಕರೆಕ್ಟ್ ಇದೆ. ಇವಾಗ ಮಳೆ ಬಂದ್ರೆ ಮತ್ತ ಮಂದಿ ಗೊಬ್ಬರ ಅದು ಇದು ತಗೋಬ. ಲ್ಲ ಎಣ್ಣೆ ಮತ್ತೆ ಇದು ಎಣ್ಣೆ ಅಂತರು ಇವಾಗ ಇಲ್ಲ.
ಇಲ್ಲ.
ಹಾ ಈಗೆ ಬಿ. ಹಾ ಬೀಜ ಗೊಬ್ಬರ ಅಷ್ಟೇ ತೊಗೋಬೇಕು ಅದ್ರಾಗ ಈಗ ಮಳಿ ಭೀ ಹೊಟ್ಟೆ ಬರೋದಿಲ್ಲ ಈಗ. ಬರುವುದೇ ಆಗಲ್ಲ ಅದ ಈಗ ಹಾ ಅದು ಏನು. ತಪ್ಪ ಮಳೆರಾಯ ಪೂರ ಮಂದಿಗೆಲ್ಲಾ ಹರಾಣು ಮಾಡಿಟ್ಟಿದ್ದಾನೆವ ಈ ವರ್ಷ. ಏನ್ ಮನಿ. ನಿನ್ನೆ ಮಳಗ್ ಬಂದಿರ್ಬೋದಲ್ಲ ನಿಮ್ಮ ಕಡೆ ಜರ ಆಗ.
ನಿಮ್ ಕಡೆ.
ನಮ್ ಕಡೆ ಒಂದ್ ಸ್ವಲ್ಪ ಆಗಿದಪ್ಪಾ ಇವಾಗ ನೋಡಿ ಜನ ಹೆಂಗಿದ್ದಾರೆ ಅಂದ್ರೆ. ಈಗ ಮಳಿ ಒಂದು ಒಂದೆರಡು ಹನಿ ಓದ್ರಿದ್ರೆ ಮಳಿ ಬಿತ್ಲಕ ರೆಡಿ ಆಗಿದ್ದಾರೆ ಇವ. ಹಾ ಅದು. ಇಲ್ಲ ಕೇಳಿ ಮೊನ್ನೆ ಒಂದ್ರಡು ದಿನ ಮಳೆ ಬಂದಿತ್ತು ಒಂದ್ ಸ್ವಲ್ಪ ಬಂದಿತ್ತಲ. ಜನ ಮಳೆ ಬರ್ತಿದೆ ಅಂತ ಭೀತಿ ಬಿಟ್ಟಾರ ಇವಾಗ ಮಳೆಯೇ ಬರೋದು ಬರಲ್ಲ ಬರಲಾಗ್ಯ ಅದ ಇವಾಗ. ಆ ಎಲ್ಲ ಹಾ. ಏ ಇಲ್ಲಪ್ಪಾ ಕಬ್ಬ ಇದೆ ಮೂರ್ ಎಕರೆ ನಮ್ ಎಕರೆ ಒಂದ್ ಮೂರ್ ಎಕರೆ ಕಬ್ಬ ಇದೆ ಇನ್ನೊಂದ್ ಮೂರ್ ಎಕ. ಅಕ್ರ ಬಿತ್ಬೇಕ.
ಹಾ
ಇದು ಮಳಿನೇ ಬರಲ್ಲ್ಯದಪ್ಪ ಅದ್ರ ಸಲುವಾಗಿ ನಾವು ಳೆ ಹೊಓಡೋದೆಲ್ಲಾ ಹದ ಮಾಡಿ. ಕಟ್ಟಿದ್ದೀವಿ ಇವಾಗ.
ಹಾ.
ಹಾ ಮುಂದೆ ಬಿತ್ತಬೇಕು ಮಳಿ ಬಂತಂದ್ರೆ. ಏನಪಾ ತೊಗರಿ ಬಿತ್ಬೇಕಂತ ಮಾಡಿದ್ದೀವಿ.
ಹಾ.
ಹಾ ಹೋದ ಸಲ ಹತ್ತಿ ಬಿತ್ತಿದ್ದೆವು.
ಹಾ.
ಈ ಸಲ ತೊಗರಿ ಬಿತ್ಪಕಂದ ಮಾಡಿವ ಮೂರ್ ಎಕರೆ ಕಬ್ಬ ಇದೆ
ಹಾ
ಹ್ಮ್ ಇವಾಗ ಅದು ಕಬ್ಬು ಆಗ್ಬೇಕಕ್ಂದ್ರೆ ನಾವು ಕೆ್ಯನಲ್ ನೀರ್ ಮ್ಯಾಗ ಬಿತ್ತಿದ್ದೆವಿ ಇದು ಕಬ್ಬು ಪಚ್ಚಿದ್ದೀವಿ
ಹಾ
ನೋಡದನು ಮಳಗಿಳಿ ಬರ ಬತ್ತ ಒಂದ್ ಸ್ವಲ್ಪ ಜಾಸ್ತಿ ಬತ್ತ ಅಂದ್ರೆ ಏನ್ ಗೊಬರ ಚಲ್ಬೇಕಂತ ಮಾಡಿದೀವಿ ಏ ಇನ್ನದು ಗೊಬರಾಜ್ ಚೆಲ್ಲೋ್ನು ಆಗಲ್ಲ ಆ್ಯದ ಏನು ಆಗೋದ ಆಗಲ್ಲ
ಬೋರ್ ಇದ್ದಿ ಇರ್ಬೇಕು
ಬೋರ್ ಹಾಕಿಲ್ಲಪ್ಪಾ ನಾವು ಕೆ್ಯಾನಲ್ ನೀರ ದೊಡ್ಡ ಕೆ್ಯಾನಲ್ ಇದೆ
ದೊಡ್ಡ ಕ್ಯಾನಲ್ ಇದೆ ಕ್ಯಾನಲ್ ನೀರ್ ಬೇಕಲ್ಲ
ನಮ್ಮ ನೋಡಿ ಒಂದ ಸಲ ನೀರ್ ಬಿಟ್ಟು ಹೋದ ಅಂತ ತಿಳ್ಕೊ ಹದ್ನ ಹದ್ಿನೈದ ದನ್ ತಕ ಮೊಳಕಲ್ ಮಠ ನೀರು ನಂಬ ಬಲ್ಲಿ ನಿಂತಿರ್ತವೆ ಹಾ ಈಗ ಮತ್ತೆ ಹದ್ಿನೈದು ದಿನ ಆಗಲ್ ೊಳಗೆ ಮತ್ತೆ ನೀರು ಬಿಡುತ್ತಾನಲ್ಲ ಹ ಒ ಸ್ವಲ್ಪ ಬೇಸಿಗೆಯಲ್ಲಿ ಅಷ್ಟೇ ಒಂದು್ ಸ್ವಲ್ಪ ಹೈರಾಣ ಆಗುತ್ತೆ ಹಾ ಒಣಗ್ ಹೋಗೋದಿಲ್ಲ ಸುಮ್ಮನೆ ಹಾ ಕನೋ ಹೋಗುತ್ತೆ ಅದನ್ನು ಎರಡು ತಿಂಗಳಿಗೆ ಒಮ್ಮೆ ಮೂರು ತಿಂಗಳಗ ಒಮ್ಮೆ ಈಗ ದನ ಕರೆಗೆ ನೀರ್ ಬಿಡ್ತಾರಲ್ಲ ಕುಡಿಲ ಅ ಅವಾಗ ನಾವು ನೀರ್ ಯಾಕಂದ್ರೆ ಪೈಂಪ್ ಪೂರಾ ಕೆಳಗ ಹಾಕಿದ್ದೇವೆ ಪೂರ ನೆಲಕಪ್ಪಿ ಹಿಂಗ್ ಹೊಳ್ಳಿ ಬಿದ್ದಿದೆ ಪೈಪ್ ಎಕ್ಸ್ಟ್ರಾ ತಳಗೆ
ಹಾ
ಅದು ನೀರೆಲ್ಲ ನಾವು ಹ ಅದ್ರೊಳಗೆ ನಾವು ಇಂಜನ್ ಹಚ್ಚಿದ್ದಿಲ್ಲ ಹೌದ ಪೈ ಪತ್ತ ಇರುತ್ತೆ ಅಲ್ಲ
ಹಾ
ಹಾ ಅದ್ರ ಮ್ಯಗಕ್ಕ ಬಚ್ಚಿದೇವ ನೋಡಪ್ಪಾ ನಮ್ಮ ಕಬ್ಬು ಬಾಳ ನಮ್ಮ ಹೊಲ ಬಹಳ ಕೈ ಹಿಡಿದಿದೆ ನಮಗೆ ಇದು ಹಾ ಏನ್ ಮಪ ಮತ್ತೆ ನೀವೇನ್ ಬಿತ್ತಿದ್ದೀರಾ
ನಾವು ಎರಡ್ ಪ್ಯಾಕೆಟ್ ಹತ್ತೀವಿವಿಜ ಊರಿಗೆ
ಈಪ್ಪೋ ಆ ನಾಡಿದಾವ ಅಥವಾ ಏನನ್ನ ಎಲ್ವಾ ನೀರ್ ಎಲ್ಲ ಅರ್ದಕ್ಕ
ಎಲ್ಲನೋ ಒಂದೊಂದು ಕಾಣುತ್ತದೆ ಅಲ್ಲೊಂದು ಇಲ್ಲೊಂದು
ಓ ಮತ್ತೆ ನೀವು ಅಲ್ಲಿ ಊರ ಬೇಕಾಗುತ್ತೆ ಅಲ್ಲ
ಮಳೆ ಬರ
ಹಾ ಹೌದ ಹೌದು ನಿಮ್ಮ ಏನ ಕಬ್ಬ ಕಿಬ್ಬ ಏನ್ ಹಚ್ಚಿದ್ದೀರಾ ನಿಮ್ಮ ಹೊಲದ ಒಳಗೆ
ಕಬ್ಬ ಅದು ಏನು ಇಲ್ಲ ನಮ್ದ ನೀರಾವರಿ ಇಲ್ಲ
ಓಹೋ ಅದರೂ ಸರಿಾಗಿ ಆ ಮತ್ತೇನ್ ಹೇಳಿ ಸಮಾಚಾರ ಹಾ ಹಾ ಏನ ಹ್ಮ ಕಾಲೇ ಸ್ಟಾರ್ಟ್ ಆಗಿಲ್ಲ
ಹ್ಮ
ಹಾ ಏನ ಮತ್ತೆ ನೀವು ಏನನ್ ಚಾಪುರ್ಗೆ ಬರ್ಬೇಕಂತ ಮಾಡಿದೀರಿ ಏನ್ ಅಲ್ಲೇ ಇರ್ಬೇಕಂತ ಮಾಡಿದ್ದೀರಿ ಊರಲ್ಲಿ ಹಾ ಹಾ ಹಾ ಹಾ ಅಡ್ಮಿಷನ್ ಮುಂದೇನ ಪ್ಯಾರಾಮೆಡಿಕಲ್ ಈಗ ಕಂಪ್ಲೀಟ್ ಆಗಿದ್ದೇ ಅಲ್ಲ ನಿಮ್ದು ಮುಂದೆ ಯಾವ ಕೋರ್ಸ್ ಅಂತ ಬರುತ್ತೆ ನ
ಕೋರ್ಸ ಅದೆ ಇಲ್ಲ ಇಂಟ್ರೆಸ್ಟ್ ಇಲ್ಲ ಬಿಕಾಮ್ ಡಿಸ್ಕಂಟಿನ್ಯೂ ಮಾಡಿ
ಹಾ ಹಾ ಹಾ
ಡಿಗ್ರಿ ಕಂಪ್ಲಿೀಟ್ ಆಗಣ ಬಿುಡದು
ಓ ಹೋ ಹೌದಾ
ಹಾ
ಹ ಹ್ಮ್ ಹ್ಮ್ ಮತ್ತೇನಪ್ಪಾ ಎಲ್ಲಾ ಚೆನ್ನಾಗಿದ ಹಾ ಮತ್ತೇನ್ ಹೇಳಿ ಸಮಾಚಾರ ನಿಮ್ಮ್ ಹೆಸ್ರೇನ್ ವಯಸ್ ವಯಸ್ ವಯಸ್ ಹಲೋ
ಒಂದ್ ಟ್ಯಾಕ್ರಿ ತರ್ಬೇಕಂತೀವಿ
ಇಲ್ಲಿ ಒಂದು ಪೇಶೆಂಟ್ ಇ ಅಲ್ಲ ಅದು ಬ್ಲಡ್ ಚೆಕ್ ಇತ್ತು ಅದ್ರ ಸಲುವಾಗಿ ಹೆಸ ನೇಮ್ ಕೇಳ್ತಾ ಇದ್ದೆ
ಓ
ಹ್ಮ ಮತ್ತೇನಪ್ಪಾ
ಮತ್ತೇನಿಲ್ಲ ಹೇಳ್ಬೇಕು ನೀವು ಎಲ್ಲಾ
ಹ ಏನ್ ಇಲ್ಲಪ್ಪ ನೋಡಿ ಇಲ್ಲೇ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀ
ಹ
ಸುಮ್ಮನೆ ಮತ್ತೆ ಏನ್ ಮಾಡ್ತೀವಿ ಮನೆಾಗ ಕುತ್ಕೊಂಡು ಕೆಲಸ ಇರುೋದಿಲ್ಲ ನಮಗೆ ಹಾ ಸುಮ್ಮನೆ ತಿರ್ಗಾಡ್ಕೊಂತ ಕುಂದರ್ಬೇಕಾಗುತ್ತೆ
ಹಾ
ಮೂವತನ್ಕ ಮತ್ತೆನ್ ಸಮಾಚಾರಪ್ಪ ಬೆಳ್ಳಿಗೇರ್ ಹೋಗ್ಬೇಕ ಹೊಲ್ಕಲ್ಕ್ ಹೋಗ್ ಚಲ್ಪ ದಿದ್ರೆ ನಾಲ್ಕವರೆ ದ್ರೆ ಆರ ಹ ಹಮ್ಮ
ಮತ್ತೆ ಬೈಕ್ ಯಾವಾಗ ತೋಬೇಕು ಬೈಕ್ ಯಾವತ್ತು ಹೋಗ್ಬೇಕು
ಸ್ವಲ್ಪ್ ಜಗ್ ಮಾತಾಡಿ ನಿಮ್ಮ ಸೌಂಡ ಕೇಳ್ತಾ ಇಲ್ಲ ಇಲ್ಲಿ
ಮತ್ತೆ
ಹಾ ನಿಮ್ಮ್ ಸೌಂಡ ಕೇಳಲಾಗ್ಯಾದಪ ಇದು
ಅಜಿ ಮೇಲಿದ್ದಾನೆ
ಹ
ಅಜೀ ಮೇಲ್ಲ ಇದ್ದಾನೆ
ಹ್ ಅಜೀಮ ಅವನು ಇಲ್ಲಿ ಜೇವರ್ಗಿಲ್ಲಿ ಜಕಾತಿ ಹಸ್ಪ ಪಟಲ್ಲ ವರ್ಕ್ ಮಾಡ್ತಾ ಇದ್ದೇನೆ ನೀ
ಕೆಲ್ಸ ಬಿಟ್ಟಿದ್ದನೆತ್ ಅಂದ್ರ
ಹ್ಮ.
ಮತ್ತೆನಪಾ.
ಹಾ.
ಮತ್ತೆಪ ಮತ್ತೇನ ಬರ್ಬ ಬರಿ ಶಾಪುರಕ್ಕೆ ಬಂದ್ರೆ ಒಂದ ಸ್ವಲ್ಪ ಭೇಟಿ ಆಾಗಿಿ ನಮಗೆ. ಹ.
ನೀವು ಎಲ್ಲ ಈಗ.
ಹ್ಮ್ ಏನು. ಫೋನ್ ಬಿ ಇಲ್ಲ ಕಾಲ್ ಭ ಇಲ್ಲಪ್ಪ ನೀ್ ಎಲ್ಲಾ ಬಿಸಿ ಆಗಿದ್ದೀರಿ ಇವಾಗ.
ನಿಮಗೆ ಎಲ್ಲಿಯೂ ಕೂಡಲ್ಲ. ನಿಮಗೆಲ್ಲಿಯೂ ಸಿಗಲ್ಲ. ಇದಕ್ಕಾಗಿ ನಾವು ಫೋನ್ ಹಚ್ಚಲ್ಲ. ನೀವು ಫ್ರೀ ಇರಲ್ಲ ಅದಕ್ಕಾಗಿ.
ಇ ನಾವು ಏನ್ ಪ್ರೀ ಇಲ್ಲ. ಫ್ರೀ ನೀವು್ ಬಂದ್ರೆ ನಾವು ಫ್ರೀ ಇರ್ತೀವಿ.
ಹಾ.
ಹಾ.
ನಿಮ್ದು ಆರ್ಟಿೋ ಲೈಸೆನ್ಸ್ ಆಯ್ತಾ.
ಏ ಇಲ್ಲಪ್ಪ ಇನ ಮಾಡ್ಸೋಬೇಕು ನಾವು ನೀಮ್ಮದು ಆಯ್ತಾ.
ನಂದು ಈಗ ಡಿ ಎಲ್ ಐ ಹೊತ್ತಿಗೆ ಕಂಪ್ಲೀಟ್ ಆಗುತ್ತೆ.
ಓಹೋ ಮತ್ತೆ ಅರಸಿನ ಆಗಿಲ್ಲ ನಿಮ್ದ ಇದು ಇನ್ಸೂರೆನ್ಸ್ ಮಾಡ್ಕೊಂಡಿದೀರಲ್ಲ.
ಇನ್ಸೂರೆನ್ಸ್ ಬೈಕ್ ಮೇಲೆ ಇನ್ಸೂರೆನ್ಸ್ ಇದೆ.
ಹಾ ಹಾ ಹಾ.
ನೀನ ಹೋಗ್ಕ್ಕ ಆಟ ಹೋಗು.
ಓಹೋ ಹೋ್ ಹೋಗಿ ತರ್ಬೇಕಂತಂಗ ಆಯ್ತು ಅದ ಇಲ್ಲ ನೀವು. ಡ್ರೈಸ್ ಡ್ರೈವಿಂಗ್ ಡ್ರೈವಿಂಗ್ ಏನ ಕಲ್ತಿರಂತೆಲ್ಲ ಕಾರ್ ನಡಸ.
ಹ.
ಹಾ ಕಾರ್ ಬರುತ್ತೀರ ನಿಮಗೆ. ಅದೇ ಯಾಕಂತ ಕೇಳಿ ಇಲ್ಲಿ ನಮ್ಮ ಹಾಸ್ಟೆಲ್ ನಲ್ಲಿ ಯಾವಾಗ ನಾವು ನಿಮಗೆ ನೋಡಿದ್ದೇವಲ್ಲಾ. ನೀವು ಹೇಗೆ ನಡೆಸ್ತೀರಿ ಅಂತ ಹಾ ನೀವು ಇಲ್ಲಿ ನೋಡಿ ಇಲ್ಲಿ ಹಿಂಗೆ ಬ್ರೇಕ್ ಹೊಡೆತ ಹೊೋಡಿದ್ರೆ. ಪೂರ ಇಂಗಲ್ಲಿ ನಿಂತಲ್ಲಿಗೆ ಜರಿತಿತ್ತಲ ನೀವು. ಕಾರ್ ನಮ್ಮ ಮತ್ತೆ ಹ ಹೊಡಿತೀರ ಅಂತಲ್ಲಾ ಏನೋ ರೋಡನ್ ಮ್ಯಾಗಲ್ಲ ನೀವು ಮುಗುಲಾಗ ಹೊಡಿತೀರ ಅಂತ ಹೇಳಿದ್ರ ನಮಗೆ.
ಹಾ.
ಹಾ ರೀ ಸರ.
ಹೇಳ ಸರ್ ಮತ್ತ.
ಇಲ್ಲ ನೀವು ಗೂಗಲ್ ನಲ್ಲಿ ಯಾಕಂತ ಕೇಳಿ ನೀವು ಅನಮದ ಹೊ. ಂತ ಹಿಂಗ ಒಂದೇ ಒಂದೇ ಗೇರ್ನ ಏನು ಹಾರ. ಂತಲ್ಲ ಆ ಕಡೆ ಇಲ್ಲ. ಹಂಗೆ ನಮಗೆ ಒಂದ್ ಸ್ವಲ್ಪ ಹೇಳಿದ್ರು ನಾವು ಒಂದ ಸ್ವಲ್ಪ ನೋಡಿದ್ದೇವಲ್ಲಾ ಹಾಸ್ಟೆಲ್ ನಲ್ಲಿ. ನೋಡದಾಗ ಒಂದ್ ಸ್ವಲ್ಪ ಯೋಚನೆ ಬತ್ ನಮ್ಗೆ. ಹಾ. ಮತ್ತೇನಪ್ಪ ಎಲ್ಲಾ ಆರಾಮ ಹೆಂಡರು ಮಕ್ಕಳು ಆರಾಮ್ ಇದ್ದಾರಲ್ಲ ಇವಾಗ.
ನೀವ ಹೇಳ ಬ ಇಲ್ಲ.
ಏನಿಲ್ಲ ನೋಡಿ ನಿಮ ಇಲ್ಲಿ ನಮಗೆ ಒಂದು ಕಾಲು ಬರ್ತಿದೆ ಹಾ ಸ್ವಲ್ಪ ಒಂದು ಹತ್ತು ನಿಮಿಷ ಬಿಟ್ಟು ನಿಮಗೆ ಮತ್ತೆ ರಿಟರ್ನ್ ಕಾಲ್ ಮಾಡ್ತೀನಿ. ಸ್ವಲ್ಪ ಕೆಲ್ಸ ಇದೆಯಲ್ಲ ಅವ್ರ ಜೊತೆ ಒಂದ್ ಸ್ವಲ್ಪ ಮಾತಾಡೋದಿದೆ ಕೆ ಸರಿ.